ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ನೀ ಚೆನ್ನಾಗಿದ್ದೀರಾ
ಹಾ ಹೌದು ಚೆನ್ನಾಗಿದ್ದೀವಿ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಸುಮ್ಮ್ನೆ ಊಟ ತಿಂದು ರಾಗಿದ್ವಿ
ಹೌದಾ ಏನ್ ಊಟ ತಿಂದ್ರಿ ನಾವ್ ಇನ್ನ ಊ ಊಟ ತಿಂದಿಲ್ಲ ಸುಮ್ಮನೆ ಹೌದು ಹ ಏನ್ೇನ್ ಮಾಡ್ತಿದ್ದೀರಾ ಏನ್ ತಿನ್ರಿ ಹೆಂಗಿದೆ ಲೈಫು
ಹ್ಮ ಚೆನ್ನಾಗಿದೆ ನಮ ಜೀವ್ನ ನಿಮ್ ಜೀವ್ನ ಹೇಗಿದೆ
ಹ್ಮ್ ಹ್ಮ್
ಹೌದಾ ಏನ್ ಓದ್ತಿದೀರಾ
ನೀವು್ ಕಾಲೇಜಗೆ ಹೋಗ್ತಿೀರದಾ
ಹಾ ಹೌದು ನೀವು
ಹಾ ನಾನು ಕಾಲೇಜ್ಗೆ ಹೋಗ್ತಿದ್ದೇನೆ
ಏನ್ ಓದ್ತಿದ್ದೀರಾ
ಡಿಗ್ರಿ ಮಾಡ್ತಿದ್ದೇನೆ
ಹೌದಾ ಡಿಗ್ರಿಯಲ್ ಎನ್ ತಗೊಂಡಿದಿರಾ
ಡಿಗ್ರಿನೇ ಮಾಡ್ತಿರೋದು ಬಿ ಎ
ಕ ಹ ಹೆಂಗಿದೆ ನಿಮ್ಮ ಶಿಕ್ಷಣೆ ಎಲ್ಲಾ ಚೆನ್ನಾಗ್ ಓದತಿದ್ದೀರಾ
ನೀವು
ಹ್ಮ್ ನಾವು ಚೆನ್ನಾಗ ಓದ್ತಿದೀವಿ ಏನೋ ಒಂದು ಇದ್ರಲ್ಲಿ ಓದ್ಕೊಂಡ್ ಹೋಗ್ತಾ ಇದ್ದೀವಿ
ಹ್ಮ್ ಹ್ಮ ಪರೀಕ್ಷೆ ೆಲ್ಲ ಮುಗೀಿತಾ
ಎಲ್ಲ ಪರೀಕ್ಷೆಗಳು ನಡೀತಿದೆ ನಮ್ಗೆ ನಿಮ್ಗೆ
ಹ ನಮ್ಗೂ ಒಂದು ಮುಗ್ದಿದೆ ಅಷ್ಟೆ
ಹ್ಮ ಹಾ ಹ್ಮ್ ನಮಗೂ ಅಷ್ಟೇ ಪರೀಕ್ಷೆ ದೆ ಒಂದ್ ಮುಗ್ದಿತೆ ಇನ್ನ ನಾಲ್ಕು ಇದೆ
ಹಾ ಹಾ
ಮತ್ತೆ ಹೆಂಗ್ ಬರುತ್ ರಿ ನಿಮ್ ಪರೀಕ್ಷೆನಾ
ಹಾ ಚೆನ್ನಾಗ್ ಬರ್ತಿ ಪರವಾಗಿಲ್ಲ ಒಂದ್ ಸ್ವಲ್ಪ ಕಷ್ಟನೇ ಇತ್ತು ಆದ್ರೂ
ಹ್ಮ್
ನೋಡಣ ಇನ್ನು ರಿಸಲ್ಟ್ ಬಂದಾಗ ಏನಾಗುತ್ತೆ ಅಂತ ಹ್ಮ್ ಹ್ಮದ
ಮತ್ತೆ ಇನ್ನೇನು ಹೆಂಗಿತ್ತು ಪೇಪರ್ ಕಷ್ಟ ಇತ್ತ ನಿಮ್ಗೆ
ಹಾ ಹೌದು
ಹಾ ಹಾ
ಹ್ಮ ನಿಮ ಶಿಕ್ಷಣ ಹೇಗ್ ನಡೀ ಬಿಟ್ಟಿದೆ
ನಮ ಶಿಕ್ಷಣೆ ಪರವಾಗಿಲ್ಲ ಚೆನ್ನಾಗೇ ಇದೆ ಮೊನ್ನೆ ಪರೀಕ್ಷೆ ಕೂಡ ಪರವಾಗಿಲ್ಲ ಏನೋ ಬರ್ ಟ್ಟಿದ್ದೀವಿ
ಹ ಹೌದಾ ನೀವು ಅವತ್ತಿಂದ ಅವತ್ತೇ ಓದ್ಬಿಡ್ತೀರಾ
ಇಲ್ಲ ಇಲ್ಲ ನಾವು ಪರೀ ಪಕ್ಷೆ ನಾಳೆ ಅಂದ್ರೆ ಇವಾಗ ಚ ಶುರು ಹಚ್ಚಿಕೊಂಡು ತಿವಿ ತಕ್ಕೆ
ಹಾ ಹಾ
ಹ ನೀವು ಮತ್ತೆ ಓದಕ್ಕೆಲ್ಲ ಸ್ಟಾರ್ಟ್ ಮಾಡಿದೀರಾ
ಇನ್ನುೂ ಇಲ್ಲ ನಮ ಪರೀಕ್ಷೆ ಇರೋದು ಇನ್ನುೂ ನಮಗೆ ಪರೀಕ್ಷೆ ರಜೆಗಳು ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ನಾವು ಸ್ವಲ್ಪ ಲೇಟಗಿ ಶುರು ಮಾಡೋಣ ಅ
ಮತ್ತೆ ಆವಾಗಿರೋದು ಪರೀಕ್ಷೆ ನಿಮ್ಗೆ
ನಮಗಿರೋದು ಒಂದೇ ತಾರೀಕು
ಹಾ ಹಾ ಸೋಮವಾರ ಬರುತ್ತಲ್ವಾ ಹಾ ಸರಿ ಸರಿ
ಸಮಯ ಇದೆ ಅಲ್ವಾ ಸ್ವಾಧೂ ಸ್ಟಾರ್ಟ ಮಾಡಲ್ಲ
ಆದ್ರು ನೀವು ಅವತ್ತಿಂದ ಅವತ್ತೇ ಓದ್ಕೊಂಡ್ರೆ ನಿಮ್ಗು ಸ್ವಲ್ಪ
ಒಳ್ಳ ಹೌದೌದು ಸುಲಭವಾಗುತ್ತೆ ತ್ತೆ ಆದ್ರೆ ಓದ್ಬೇಕಲ್ವಾ ಓದಲ್ಲ ನಮಗ ಏಕಾಗ್ರತೆ ಬರ್ಬೇಕು ನಮಗೆ ನನ್ಗ ಅದಿಲ್ಲ
ಹೌದು ಹಂಗಂದ್ರೆ ಮತ್ತೆ ಪರೀಕ್ಷೆಯಲ್ಲಿ ಬರೋದ ಕಷ್ಟ ಆಗುತ್ತಲ್ಲಾ ನಿಮ್ಗೆ
ಹೌದು ಆಗುತ್ತೆ
ಇವಾಗ ಇಲ್ಲನೇ ಶುರು ಹಚ್ಕೊಂಡಿದ್ದೀರಾ ಅಂತ ಅಂತಂದ್ರೆ ಅವಾಗ ನಿಮ್ಗೆ ಎಕ್ಸಾಮ್ ದಿನಾ
ಸ್ವಲ್ಪ.
ಹಾ ಸುಲಭವಾಗಿ ಎಕ್ಸಾಮ್ ಬರಿದ್ದೀರಾ ಕಷ್ಟ ಅನ್. ಕೊಂದಿರ. ನೀವು ಇವಾಗ. ಈಗ ಜಾಸ್ತಿ ಇದು ಮಾಡ್ದಷ್ಟು ಮತ್ತೆ ನಿಮ್ಗೆ ಕಷ್ಟ ಅನ್ಸುತ್ತೆ ಓದೋದಕ್ಕೆ.
ಹೌದೌದು.
ಹ್ಮ್ ನಿಮ್ಗೆ. ಎಲಾಯಿ. ಸುಲಭವಾಗಿರುತ್ತಾ ಓದೋದ. ಇಲ್ಲ ಕಷ್ಟ ಅನ್ಸುತ್ತಾ.
ನಮ್ಗು ಕಷ್ಟನೇ ಅನ್ಸುತ್ತೆ ಯಾಕ್ರೆ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ ಇಟ್ಕೊಂಡಿರ್ತೀವಲ್ವಾ. ಸೊ ಕಷ್ಟನೇ ಇರುತ್ತೆ ಮಂಡಿ ಬಿಸಿ. ಿ ಮಾಡ್ಿಕೊಂಡು ಕುೂತ್ಕೊಂಡು ಓದ್ಕೊಬೇಕುಕ್ಸಾಮ್ ಮುಗಿಯೋ ತನಕ.
ಹ್ಮ.
ಅದ ಒಂಥರ ಟೆನ್ಷನ್.
ಆದ್ರೆ ಬಟ್ ನಿಮ್ಗೆ ಓದ್ಬೇಕು ಅಂತಂದು ಅದಕ್ಕೆ ಪರೀಕ್ಷೆಗೆ ರಜೆಗಳು ಕೊಟ್ಟಿದಾಗಿಂದ ಸ್ಟಾರ್ಟ್ ಮಾಡಿದ್ರೆ. ಸ್ವಲ್ಪ ನೀವು ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಗೆ ಇದಾಗ್ದಿರಾ ಇರುತ್ತೆ. ತಲಾ.
ಹ್ಮ್ ಒಂದು ದಿನ ಎರಡು ದಿನ ರಜೆ ಇದ್ರೆ. ನಮಗ್ ಆತರ ಏನು ಅನ್ಸಲ್ಲ ಓದ್ಬಿಡ್ತೀವಿ ಈಗ ತುಂಬಾ ದಿನ ಆಯ್ತಲ್ಲ ತುಂಬಾ ಸಮಯ ಸಿಗುತ್ತೆ ಅ. ಒಬಟ್ಟು ನೆಗ್ಲೆಕ್ಟ್.
ಹಾ ಹಂಗಗೆ. ಎಷ್ಟು ಎಷ್ಟು ದಿನ ಇದೆ. ನಿಮ್ಗೆ ಮತ್ತೆ ಪರೀಕ್ಷೆಗೆ ರಜೆಗಳು.
ಈವನ್ನ ನಾಲ್ಕು ದಿನ ಸಿಗುತ್ತೆ. ಇವತ್ತು ನಾಳೆ. ನಾಡಿದ್ದು ಆಚೆ ನಾಡಿದ್ದು ಮತ್ತೆ ಸೋಮವಾರ ಇರೋದು ನಮಗೆ.
ಹಗೆ. ಹಂಗಂದ್ರನು ಐದ್ ದಿನ. ಸಿಗುತ್ತೆ ಐದ್ ದಿನದಲ್ಲಿ ಓದ್ಬೋುದು ನೀವು ಚೆನ್ನಾಗೆ. ಇವಾಗಿಂದನೇ ಶುರು ಹಚ್ಕೊಂಡಿದ್ದೀರ ಅಂತಂದ್ರೆ ಹೋದ್ಬೋದು ಬಟ್ ನೀವ ಶುರು ಹಚ್ಚಲ್ಲ ಅಂತಿದೀರಲ್ಲ. ಇವಾಗಿವಾಗಿಂದಾನೇ ಶುರು ಹಚ್ಕೊಂಡ್ರೆ ನೀವು್ ಬೇಗ ಓದಕ್. ಸ್ಟಾರ್ಟ್ ಮಾಡಿದ್ರೆ ಶುರು ಹಚ್ಕೊಂಡ್ರೆ ಈ ಸುಲಭ ಆಗುತ್ತೆ.
ಮತ್ತೆ ನಿಮ್ಮ್ ಶಿಕ್ಷಣ ಹೇಗೆ ಇವಾಗ ನೀವು ಓದಿದ ತಕ್ಷಣ ಹಂಗೆ ತಲೆಯಲ್ಲಿ ಉಳ್ಕೊನೋತ್
ಇಲ್ಲ ಇಲ್ಲ ಇಲ್ಲ ಇಲ್ಲ ನಾವು ಎಲ್ಲ ಒಂದ್ ಕಿತಾ ಬರ್ದು ಮತ್ತೆ ಓದಿದ್ರೇನೆ ನಮ್ಗೆ ತಲೆಗತ್ತದು ಪ್ರತಿಯೊಂದು ಪ್ರಶ್ ಏನು ನಾವು ಮತ್ತೆ ಬುಕ್ಕಲ್ಲಿ ಬರದು
ಹ್ಮ್ ಹ್ಮ್
ಮತ್ತೆ ಓದ್ಬೇಕು ಇಲ್ಲ ಅಂತಂದ್ರೆ ನಮಗೆ ಮೈಂಡ್ ಗತ್ತಲ್ಲ
ಅದೇ ಕೆಲವೊಬ್ಬ್ರರಿಗೆ ಯಾವ್ ತರ ಗೊತ್ತಾ ಓದಿದ ತಕ್ಷಣ ತಲೆಗತ್ಬಡುತ್ತ ಹ ಕೆಲವರಿಗೆ ಪಾಠ ಕೇಳಿದ ತಕ್ಷಣ ನ ತಲೆಗತ್ತುತ್ತೆ ಮತ್ತೆ ಪರೀಕ್ಷೆಗೆ ಓದೋದಿಲ್ಲ
ಹ ಹೌದೌದು ಸ್ವಲ್ಪ ಸ್ವಲ್ಪ ಜನಾಗ ಒಬ್ಬೊಬರಿಗೆ ಒಂದೊಂದ್ ತರ ಅವರು ಸ್ವಲ್ಪ ಇದು ಕಲ್ತ್ಕೊಂಡಿರ್ತಾರೆ ಈ ತರ ಓದಿದ್ರೆ ನಾವ್ ಈ ತರ ಬೇಗ ಕಲಿತೀವಿ ಅಂತ ನಾವು ಹಂಗೆ ನಾವು ಬರ್ದ ಆದ್ರೇ ನಮ್ಗೆ ಅದು ತಲೆಗತ್ತೋದು ಇಲ್ಲ ಅಂತ ಅಂದ್ರೆ ನಾವು ಓದಿದ್ದೇನ್ ನಮ್ಗೆ ನೆನ್ಪಿರಲ್ಲ
ಹ್ಮ್ ಮತ್ತೆ ಎ ಪರೀಕ್ಷೆ ಎಲ್ಲ ಬರ್ದು ಬಂದ್ಮೇಲೆ ಮತ್ತೆ ನಿಮಗ್ ನೆನ್ಪಿರು ಓದಿರೋದು
ಇಲ್ಲ ಇಲ್ಲ ಪರೀಕ್ಷೆ ಮುಗಿದ ತಕ್ಷಣನೇ ಓದಿರೋದು ಅದೆಲ್ಲ ಗಾಲಿಗೆ ಹೋಗ್ಬಿಟ್ಟಿರುತ್ತೆ ನಮ್ಗೆ
ಹ್ಮ್ ಹ್ಮ್ ಹಾಗಾದ್ರೆ ನೀವು ನಮತಾರನೆ ನನ್ಗೂ ಅಷ್ಟೆ ಕೆಲವೊಂದ್ಸರಿ ಈಗ ಏನೀಗ ಅಹ ಪರೀಕ್ಷೆ ಇದಕ್ಕೆ ಕಟ್ಟಡ ಕೊಠಡಿಗೆ ಹೋಗ್ತಿದ್ದೀವಿ ಅಂದ ತಕ್ಷಣನೇ ಆಗೇನಾದ್ರು ಹೊಸಾದ ಕಲುತೃ ಅಷ್ಟೇ ನಮಗ್ ಅಷ್ಟೊಂದು ಬೇಗ ತಲೆಗತ್ತಲ್ಲ ಮತ್ತೆ ಕಲಿತೀನಿ ಬಟ್ ಅಷ್ಟು ಕರೆಕ್ಟ್ ಆಗೆಲ್ಲ ಬರಿಯೋದಿಕ್ಕ ಆಗಲ್ಲ
ನಾವೇನಿಲ್ಲ ಕ್ವನ್ ನೋಡ್ ಪರೀಕ್ಷೆ ನೋಡಿ ತಕ್ಷಣ ಅದು ಹೆಂಗಿದೆ ಏನು ಅಂತ ಬರ್ದಿದ ತಕ್ಷಣ ಮತ್ತೆ ನಮ್ಗ ಅದು ಓದಿರೋದೆಲ್ಲ ಅವಾಗೆ ಮ ಅ ಕ್ವೆಶ್ಚನ್ ಅಲ್ಲಿ ಅದ ಪರೀಕ್ಷ ಪರೀಕ್ಷೆಗೆ ಅಲ್ಲಿ ಉತ್ತರ ಕೊಟ್ಟಿದ್ದೀವಿ ಅಂತಂದ್ರೆ ಮತ್ತೆ ಆ ಪರೀಕ್ಷೆಗಿರೋ ಇದು ನಮ್ಗೆ ಗೊತ್ತಾಗೋದೇ ಇಲ್ಲ ಮತ್ತೆ ಮರ್ತೋಗಿರ್ತೀವಿ ಅಲ್ಲೇ ಮರತೀವಿ ನಾವು ನಮ್ಗ್ ಆತರ ತಲೆಲಿ ಇರಲ್ಲ ಕರೆಕ್ಟ್ ಆಗಿ ಹ್ಮ್
ಮತ್ತೆ ನಿಮ್ ಶಾಲಾ ಮತ್ತೆ ಶಾಲೆೆಗೆ ಹೋಗೋವಾಗ ನಿಮ್ ಶಿಕ್ಷಣ ಎಲ್ಲಾ ಚೆನ್ನಾಗಿತ್ತ
ಇವಾಗ ಇರೋ ಈ ಈ ಡಿಗ್ರಿಗ್ ಬರಷ್ಟಕ್ಕೆ ಓದೋದ್ರ ಮೇಲೆ ಎಲ್ಲ ಸ್ವಲ್ಪ
ಆಸಕ್ತಿ ಕಮ್ಮಿ ಆಗಾಗಿದೆ ಎಲ್ಲ ನೀ ಸೆಲ್ಫೋನ್ ಮೊಬೈಲ್ ಫೋನುಗಳಿಂದ
ಹೌದೌದು ನಮ್ಮನ್ನ ಪನುಕ್ಲೇ ಸ್ವಲ್ಪ ಇದು ಆಬಿಡ್ತಿದೆ ಕೆಡಸಿ ಬಿಡ್ತಿದೆ ಏನ್ ಮಾಡಕ್ ಆಾಗಲ್ಲ ಫೋನ್ ನೋಡೋದು ಕಡಿಮೆ ಮಾಡಿದ ಆದ್ರೆ ಓದೋದ್ರ ಮೇಲೆೇನು ಆಸಕ್ತಿ ತೋರಿಸ್ತೀವಿ ಆಹ ನಾವ ಇವಾಗ ೋನ್ ನೋದ್ರೇಲೆ ತೋರಿಸಿ ೊ ಆಸಕ್ತಿನ
ಹ್ಮ್ ನಮ್ಮ ಪುಸ್ತಕಗಳಲ್ಲ ಮೇಲೆೆ ತೋರ್ಸುದ್ರೆ ಹ್ಮ್
ಹೌದು ಅದು ಹಂಗೆ ಮತ್ತೆ ನೀವು ನೀವೆಲ್ಲಾ ಚೆನ್ನಾಗ್ ಓದ್ತಿದ್ರ
ಹ್ಮ ಪರಲ್ಲ ಅವಾಗೂ ಪರವಾಗಿಲ್ಲ ಇವಾಗೂ ಪರವಾಗಿಲ್ಲ
ಏನ್ ಬಿಡ್ರಿ ಡಿಗ್ರಿ ಲೈಫ್ ಅಲ್ಲಿ ಏನೋ ಒಂದು ಓದಿ ಚೆನ್ನಾಗ್ ಮುಗೆ ಅಂಕಗಳನ ಪಡ್ಕ ಹಕೊಂಡು ಏನೋ ಒಂದು ಕೆಲ್ಸ ಹುಡ್ಕೊಂಡ್ರೆ ಅಷ್ಟೇ ಸಾಕು
ಅದೇ ಅದೇ ಅದೇ ಅಷ್ಟೇ ಅ ಡಿಗ್ರಿ ಅಂಕ ಪಟ್ಟಿ ಒಂದು ತಗಳೋದು ಅದ್ರ ಮೇಲೆ ಅದ್ರ ಮುಖಾಂತರ
ಏನು ಏನೋ ಒಂದ ಕೆಲ್ಸ ಸಿಕ್ಕಿದ್ರೆ ಅವಾಗ ನಮ್ಗೂ ಸ್ವಲ್ಪ ಖುಿ ಆಗುತ್ತ ನಾವು
ಅಂದ್ರೆ ನಾವು ನಾವ್ ಶಿಕ್ಷಣ ಪಡ್ಕೊಂಡಿರೋದಕ್ಕೂನು ಇಷ್ಟಿಷ್ಟು
ಕಾಸು ಕಟ್ಟಿ ಅಷ್ಟೊಂದು ಫೀ ಇದು ಕಾಸು ಕಟ್ಟಿ ಹಹ ಅದಕ್ಕೆ ನಮ್ಗೆ ಸ್ವಲ್ಪ ಏನಾದ್ರು ಕೆಲ್ಸ ಸಿಕ್ಕಿದ್ರೆ ನಮಗು ನಾ್ ಮಾಡಿರೋದಕ್ಕೆ ಸಾರ್ಥಕ
ಒಂದ್ ಸ್ವಲ್ಪ ಆಟಕ ಒಂದ್ ಸ್ವಲ್ಪ ಏನಾದ್ ನಮ್ ತಂದೆ ತಾಯಿ ನಮಗ್ ಇಷ್ಟೆಲ್ಲಾ ಮಾಡಿದ್ದಾರೆ ನಮ ನಾವು ಅಷ್ಟೆಲ್ಲ ಮಾಡಿ ಅವ್ರಗ ಒಂದ ಸ್ವಲ್ಪ ಉಪಯೋಗ ಮಾಡ್ಕೊಡ್ಬಹುದು ಏನೇ ಆಗ್ಲಿ
ಹೌದೌದು ಇಲ್ಲ ನಮ್ ಇವಾಗ ಕೆಲ್ಸ ಕರೆಕ್ಟ್ ಆಗ ಸಿಕ್ಕಿಲ್ಲ ಅಂತಂದ್ರೆ ಮನೆಯವರು ಸ್ವಪ ಪಾಪ ನಮ್ಮಿಂದ ಬಾಧೆ ಪಡ್ತಾರೆ
ಹ್ಮ್ ಹ್ಮ್ ಹ್ಮ್
ಅವರು ಮತ್ತೆ ಬಾಧೆ ಪಟ್ಟು ನೋಡು ಇಷ್ಟೆಲ್ಲಾ ಓದ್ಸಿ ನಾವು ಇನ್ನ ಏನು ಕೆಲ್ಸ ಸಿಕ್ಕಿಲಾ ಇಲ್ಲ ಅಂತ ಬಾಧೆ ಪಡ್ತಾರೆ ಅದೇ ನಾವೇ ಕರೆಕ್ಟ್ ಆಗ ಓದಿ ಏನೋ ಒಂದ್ ಕೆಲ್ಸ ಹುಡ್ಕೊಂಡಿದಿವಿ ಅಂದ್ರೆ ಅವ್ರರು ಖುಷಿ ಪಡ್ತಾರೆ ಅಯ್ಯೋ ನಮ್ಮ ಮಗುಗೆ ಏನೋ ಒಂದ ಕೆಲ್ಸ ಸಿಕ್ಕಿದೆ
ಹ್ಮ ಹಾ ನಮ್ ನಗು ಜೀವನ ಕೂಡ ಒಂದ್ ಸ್ವಲ್ಪ ಹಂಗೋ ಹಿಂಗೋ ಚೆನ್ನ್ ನಡೀತ್. ಇದೆ ಅಂತ ಅವ್ರಿಗ ಒಂದ್ ಸ್ವಲ್ಪಖಷಿ ಆಗುತ್.
ಹೌದೌದು
ಹ್ಮ್ ನೀವು ಅಷ್ಟೇ ಚೆನ್ನಾಗೆ ಅಕ್ಷಣ ಕಡ್ಕೊಳ್ರಿ ಚೆನ್ನಾಗ್ ಓದ್ಕೊಳ್ರಿ
ನೀವು ಅಷ್ಟೇ ನಿಮ್ ಪರೀಕ್ಷೆಗಳನ ಚೆನ್ನಾಗ್ ಬರೀರಿ ಚೆನ್ನಾಗಿ ಅಂಕಗಳನ್ನ ಪಡ್ಕೊಳ್ಳಿ ಚೆನ್ನಾಗಿ ಓತಿ ಎಕ್ಸಾಮ್ ಪರೀಕ್ಷ ಶಿಕ್ಷೆಗೆ ಇವಾಗಿಂದಾನ ಓದದ ಸ್ಟಾರ್ಟ್ ಮಾಡಿ ನಿಮ್ಗೂ ಸ್ವಲ್ಪ ಸುಲಭ ಆಗುತ್ತೆ ಇವಾಗಿಂದಾನೇ ಸ್ಟಾರ್ಟ್ ಇದು ಶುರು ಹಚ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮ್ಗೂ ಸ್ವಲ್ಪ ಸುಲಭ ಆಗುತ್ತೆ ಓದೋದಕ್ಕೆ ಮತ್ತೆ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೆ ಕೂಡ ಪರೀಕ್ಷೆ ಅವಾಗ ಅಷ್ಟೊಂದು ಕಷ್ಟ ಅಂತ ಫೀ ಇದಾಗಲ್ಲ ನಿಮ್ಗೆ
ಡ್ಯಾನ್ಸ್ ಎಲ್ಲ
ಹ್ಮ ಸರಿ ಆಯ್ತು ಇಡ್ತೀನಿ